ಅದು ಇವತ್ತು ನಿಮ್ ಫ್ರೆಂಡನ್ ಬೋರ್ಡ ಐ್ತಲ್ಲ.
ಏನ್ ಮಾಡಬಕ್ತಾವ
ಐಷುತ್ ಬಡ ಸಡಡ್ರನಾ ನಾಕಿಲ್ ಕೇಳ ಹೆಂಗ್ ಮೆಸೇಜ್ ಹಾಕಿ ಅಂತ. ಒಳೆ ಹೆಂಗ ಅಂತರಲ್ಲಾ ಹಂಗ ಹಾಕಿನಿ. ಆಮೇಲೆ ನನಗೆ ಪ್ಲೀಸ್ ಅದು ನನ್ಗ್ ಬರ್ಲಾರ್ದಂಗ್ ಇಟ್ಬಿಡು. ರಿಲೀಟ್ ಮಾಡಿ ಅಂತ ಹಾಕಿ- ಕನ್ನಡದಾಗ, - ಕಿನ ಅದನ- ಮಾಡಿ ಅದು ಇಷ್ಟು ಹುಡುಗ ಟೈಪ್ ಮಾಡಿನದ್ ಮಾಡಿನಿ. ಡಂಗ ಇಡು ಪ್ಲೀಸ್ ಅಂತ ಕೈ ಮುಗಿದ್ನ ಆಡ,
ಅ ನಾ ಹೈಡ ಮಾಡಿನಿ. -
ಯಾರಿಗೆ,
ಅತ್ತೆಗೆ
ಯಕಾ,
ಮ್ಯೂಟ್, ಮ್ಯೂಟ್, ಮ್ಯೂಟ್ ಮಾಡತೀವಿ ನೋಡ.
ಈ ಈಗ ಏಳ್ ನಿಮಿಷ ಆಯ್ತ ಇಟ್ಟನಿ ನೋಡ್ರ ಏನ್ ಮಾಡರ. ನಾನು ಸ್ನೇಹ ಕಾರ್ಆ್ಯಪಲ್ಲಿ ಕಾಲ್ ಮಾಡಿ ಮಾತಾಡ್ತಿದೀವಿ ಅಂತ, -
ನಾಡಲಿ ಹಬ ಸಾಯಸ ಇ ಸ್ಣ
ಮಾಡ
ಮೇಡ ಇಳ ತಡ ಬ
ಹ್ಮ, ಭಾರಿ! ರೊಕ್ಕ ಬರ್ತಾವ ಅಂತಂದರು. ಅಂದ್ರೆ ಫೇಕ್ ಅಂತ ಹೇಳ್ತಾರ ಏನಾರಲ
ನಾವುತ ನೀ ಕೇಳತಾ,
ಹ ನೀವ್ ಓದಕತ್ತ ಸ-
ಹೂ... ಲೆಯಪ್ಪಾ,
ನಾನು ಓದಾಗದನಿ ಬ್ರಿಕ್ಸ್ ಪ್ರಾಪರ್ಟೀಸ್ ಸ್ಟ್ರಾಂಗ್ ಆಂಡ್ ಡ್ಯೂರಬಲ್ ಇಟಿ ಫೈಯರ್ ಗುಡ್ ಫೈರ್ ರೆಸಿಸ್ಟೆನ್ಸ್ ಗುಡ್ ಥರ್ಮಲ್ ಇನ್ಸುಲೂಷನ್ ಅವೈಲಬಲ್ ಇನ್ ಸ್ಟ್ಯಾಂಡರ್ಡ್ ಸೈಸ ಯೂಸಸ್ ವಾಲ್ ಕನ್ಸ್ಟ್ರಕ್ಷನ್ ಪಾರ್ಟಿಷನ್ ಫೌಂಡೇಶನ್ ಪೇರ್ಮೆಂಸ್ ಸೂಟೆಬಲ್ ಇಟ್ ಇ ಸೂಟೆಬಲ್ ಫಾರ್ ಇಂಗ್ಲಿಷ್ ನ ಮಾತಾಡ್ಬಾರಡ್ಕಂತ ಮತ್ತ ಅದಕ್ಕೆ ಯೋತ ಸ್ನೇಯ ನೀವು ಮಾತಾಡಿದ್ರಲ್ಲಿ ಯಾವ್ದಾದ್ರು ಇಂಗ್ಲಿಷ್ ಪದ ಬಳಕೆ ಮಾಡಿದ್ರ ಅಂತ ಹಬಿಟ್ಟು
ಹ ಹ ಹ ಹ
ಅಲ್ಲಿ ಕಟ್ಟಾತವ್ ರೊಕ್ಕ ಹ್ಮ್ ಮಾ
ಹೌದಾ
ಹ್ಮ್ ಅದಕ್ಕೆೆ ಇಲ್ಲ ಅಂತಂದೆ ಈಗ ನ್ಾ ವಾಲ್ ಕನ್ಸ್ಟ್ರಕ್ಷನ್ ಅಂದ್ರೆ ಇಂಗ್ಲೀಷ್ ನಾಗ ಓದ್ಬೇಕ ಹೆಏನ್ ಮಾಡ್ಬೇಕ ಈ ಕನ್ನಡ ತೋದಬೇಕ ಕ ನೋ ಯಾಕನ್ ನೋಡಮ್ಮ ರಿಪ್ಲೈ ಮಾಡಲ್ಲ ಹಂಗೆ ರಿಪ್ಲೈ ಮಾಡ್ತಾರ ನಮ್ಮ ನೋಡಿರ್ತಾರ ಅಲ್ಲೇ ಮ್ಯಾಲ ಬಂದಿರ್ತದ ಸರಿ ಅಂದರು ನೋಡ ಪಟಕನ ನೋಡಲ್ಲರ
ನಮ್ಮ ನಮ್ಮ ಇತ ನಮ ಪ್ರಾಣಿಂದ ಬೇಕಂದು ಹಂಗೆ ಗೋಳಗಣ ಹಯದ್ರ ಅಂತ ಹೇಳಕ್ ಹಚ್ಚಾರ ನಮ
ಹೋಕ ಹೊಂಟ್ರ ಅಂತ
ಹೌತ್ಲ ಹ್ ಜ ನಮ್ಮ್ೂರೋಗಿದ್ವಿ ಜಾತ್ ರಿಗೆ ಅ ನ ಆನ್ನಂದ
ತು ನೂಡ ವಯಸ ಯ
ನಮ್ಮೂದ
ಕಕಿನ
ಅೆ ಆದು
ಹ ಹ್ಮ್ ಹ್ಮ್ ಮ ನಿಮ್ ಐಶ್ವರ್ಯ ್ರಂಡ್ ನಿಲ್ಲಿ ನಂಬರ್ ಅದ ಎಲ್ಲ ಅದ ಸ್ಟೇಟಸ್ ಸಿಟಿಲೆಲ್ಲ ಮತ್ತತ್ ನೀನ
ಅದೇ ಇಡಾಕದಿದ್ದೇ ನೀನು ಪರದಿದ್ದೀಿ
ಹೌ
ಬೇಕಂತ ಇಡ್ತಾನವು ನಾ ಹೇ ಬರ್ಲಾರಂ ಶಡ ಸಡ ಅಂತ ಮತ್ತೆರಿಿದರ್ ನಾನ ಬರಂಗ
ಶೈ ನನಗ್ ನ ಶೈ ನಾನನ್ ನೋಡ್ತನಿ ಹ್ಯಾಪಿ ಬರ್ತ್ಡೇ ಐಶು ಅಂತಡ್ತನಿ ಸುಮ್ ನೋಡ್ತನಿ ನ ನಮ್ ಬರಿಿಲ್ಲ ಕರೆಕ ಅಕಿ ಅಕಿ ಬಾಳ್ ಒಳ್ಳಕಾಳಂತ ಬಾರಿಾಳಂತಗಿ ತಂಗಿ ಆತಾನಂತ ಮಾಡರಾ ಮ ಕಡೆ ಎಡ್ಯದ್ ಇಡ್ತಾರ ನಮ್ಗ್ ಯಾಕ ಬರಂಗ ಕಾಣಂಗ ಇಡ್ತಾರ ಸುಮ್ಮ ನಮ್ಗೆಲಿ ಖರಾ ಆಗ ಹೋಗಲ್ ಬಿಡಪ್ಪ ಚಿ ಕಟ್ಕಟ್ ಕಕ ತಲ್ಲಿ
ಹ ನು ಹಲೋ